ಹಲೋ
ಹಲೋ
ಹಲೋ ಏನ್ ಮಾಡ್ತಿದ್ದೀರ
ಕುೂತ್ಕೊಂಡಿದ್ದೀವಿ ಮೇಡಮ್
ಏನ್ ಕೆಲ್ಸ ಮಾಡ್ತಿದ್ದೀರಾ
ನಾವು ಬ್ಯೂಟಿಷಿಯನ್ ತರಬೇತಿ ಮಾಡ್ಕೊಂಡಿದೀವಿ ಮೇಡಮ್
ಹೌದಾ ಎಷ್ಟ್ ತಿಂಗ್ಳ್
ನಾಲ್ಕ್ ತಿಂಗ್ಳ್ ಮಾಡ್ಕೊಂಡಿದ್ದಿ ಮ್ಯಾಮ್
ಹೌದಾ ನೀವೇ ಓನ್ ಬಿ ಬಿಟಿಷನ್ ಮಾಡ್ಸಕಿದ್ದೀರಾ ಹಿಂಗ ಮನೆಯಲ್ಲೇ ಮಾಡ್ತೀರಾ ಏನ್ ಹೊರಗಡೆ ಮಾಡ್
ಹೋಮ್ ಸರ್ವಿಸ್ ಮಾಡ್ತಿದೀವಿ ಮೇಡಮ್ ನಾವು
ಹೋಮ್ ಸರ್ವಿಸ್ ಮಾಡ್ತಿವಿ
ಹ ಮೇಲೆ
ಎಸ್ಟ್ ಬರುತ್ತೆ ಅಮೌಂಟು ನಮಿಗ್ ಗೊತ್ತಾಗುತಲ್ಲ ಬ್ಯೂಟಿಷನ್ನ್ ಬಗ್ಗೆ
ಹಾ ಗೊತ್ ಅಂದ್ರೆ ನಾವು ಪೆಡಿಕ್ಯೂರ್ ಮೆಡಿಕ್ಯೂರ್ ಫೇಸ್ ಎಲ್ಲ ಅವೆಲ್ಲಾ ಹೋಮ್ ಸರ್ವಿಸ್ ಮಾಡ್ ಮಾತ್ತೆ ದಿನ ಮ್ ಅದ್ರಲ್ಲಿ ಎಷ್ಟ್ ಅಮೌಂಟ್ ಬರ್ತಿತಿ ಎರಡು ಸಾವ್ರ ಎರಡುವರಿ ಸಾವ್ರ ಹಂಗ್ ಬ ಹಂಗ ಪಟ್ಕೊಂತೀವಿ ಮೇಡಮ್ ನಾವು ಅದ್ರಲ್ಲಿಂದ
ಹೌದಾ ಸೇರಿ ದಿಸಕ್ ಒಂದ್ ದಿಸಕ್ ಕಷ್ಟ್ ಬರುತ್ತೆ ಒಂದ್ ದಿಸಕ್ ಅಷ್ಟ್ ದುಡಿತೀರಾ
ಹಾ ದುಡಿತೀವಿ ಮ್ಯಾಮ್
ಹೌದಾ ಅದೇಏನಂತಂದೇಳಿ ಏನೇ ಇದು ಬರುತ್ತೆ ಪ್ರಾಡಕ್ಟ್ ಅದೆಲ್ಲ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ಬಹುದಲ್ಲ ನಾವು ತಿಳ್ಕೊಂತೀವಿ ಅದ್ರ ಬಗ್ಗೆ
ಓಕೆ ಮ್ಯಾಮ್ ತಿಳಿಸ್ತೀವಿ ಮ್ಯಾಮ್ ನಾವು ಫೇಶಲ್
ಫಸ್ಟ್ ಎದುರಿನ್ ಹೆಂಗ್ ಫಸ್ಟ್ ಹೆ
ಹೈಬ್ರೋ ಹಾ ಹೈಬ್ರೋ ಹಾ ವ್ಯಾಕ್ಸ್ ಮಾಡ್ತ ಮ್ಯಾಮ್ ವ್ಯಾಕ್ಲ್ಲಿಲ್ಲಿ ಆನಿ ವ್ಯಾಕ್ಸ್ ಮತ್ತೆ ನಾರ್ಮಲ್ ವ್ಯಾಕ್ಸ್ ಅಂತ ಅವೆಲ್ಲಾ ಇರ್ತವೆ ಮ್ಯಾಮ್ ಹ ಇಬ್ರನು ಮಾಡ್ತೀವಿ ಅದು ಸ್ಟ್ರೇ ಸ್ಟ್ರೇಟ್ ಇರ್ಬೋದು ಹ್ಯಾಂಗಲ್ ಇರ್ಬೋದು
ಹ್ಮ್ ಈಗ ಐಬ್ರೋ ಮಾಡ್ತೀರಿ ಸರಷ್ಟ ಐಬ್ರೋ ಮಾಡ್ತೀರಲ್ಲ ಐಬ್ರೋಗೆ ಎಷ್ಟ ಟೊಮಂಟೋ
ಹೈಬ್ರಲ್ಲಿ ಆ ಅರವತ್ತು ರೂಪಾಯಿ ಮ್ಯಾಮ್
ಹೌದಾ ಒಬ್ರಗ್ ಮಾಡಿದ್ರೆ ಅರವತ್ತು ರೂಪಾಯಿ ಒಂದ ಒಬ್ರ ಈಗ ಫೇಶಿಯಲ್ ಮಾಡಿದ್ರೆ ಅದಕ್ಕೆಲ್ಲ ಅಮೌಂಟ್ ಎಷ್ಟ ಎಷ್ಟೆಲ್ಲ ಕಲೆಕ್ಟ್ ಮಾಡಿದ್ರಿ ಫೇಶಿಯಲ್ ಮಾಡೋದ ಹೆಂಗ ಅದ್ರ ವಿಧಾನಗಳು ಏನು ಅಂತ ಸ್ವಲ್ಪ ತಿಳಿಸಕೊಡ್ತಿರಲ್ಲ
ಹಾ ಫೇಶಿಯಲ್ ಮಾಡ್ತಿೀವಿ ಮ್ಯಾಮ್ ಮ ಅದರಲ್ಲಿ ಸ್ಕಿನ್ ಸ್ಕಿನ್ ಮೇಲೆ ಡಿಪೆಂಡ್ ಆಗುತ್ತೆ ಮ್ಯಾಮ್ ಅವ್ರ ಸ್ಕಿನ್ ಯಾವ್ ತರ ಇರುತ್ತೆ ಏ ಎಲ್ಲ ಸ್ ತಿಕೊಬೇಕ ಆಮೇಲೆ ಅವಿಗೆ ಯಫೀಸಲ್ಲಿ ಬೇಕಂತ ಕೇಳಿ ಷಲ್ ಮಾಡ್ಬೇಕು ಮ್ಯಾಮ್ ನಾವು
ಹೌದಾ
ಹ್ಮ
ಅ ಬ ಅದ್ರ ಬಗ್ಗೆ ಮತ್ತ ವಿವರ ಗೊತ್ತಾಗಬೇಕಕ್ಲ್ಲ ನಮ್ಗೆ ಹೇಳ್ರಲ್ಲ
ಫೇಶಿಯಲ್ ಮ್ಯಾಮ್ ಇವಾಗ ಸ್ಕಿನ್ ಮೇಲೆ ಹೋಗುತ್ತೆ ಮ್ಯಾಮ್ ಅದು
ಹೌದಾ ಯಾವ ಯಾವ್ ಟೈಪ್ ಸ್ಕಿನ್ ಇರುತ್ತೆ ಎಷ್ಟು ಟೈಪ್ ಸ್ಕಿನ್ ಇರುತ್ತೆ
ಡ್ರೈ ಸ್ಕಿನ್ ಇರುತ್ತೆ ಮ್ಯಾಮ್ ಆಲ್ ಸ್ಕಿನ್ ಇರುತ್ತೆ ಸೆನ್ಸಿಟಿವ್ ಸ್ಕಿನ್ ಇರುತ್ತೆ ಕಾಂಬಿನೇಷನ್ ಸ್ಕಿನ್ ಇರುತ್ತೆ ಹಾ ಮ್ಯಾಮ ಅವಷ್ಟು ಇರುತ್ತೆ ಮ್ಯಾಮ್
ಹೌದಾ ಮತ್ತೆ ಅದಕ್ಕೆ ಏನೇನ್ ಎಲ್ಲಾ ಪ್ರಾಡಕ್ಟ್ ಏನ್ ಬಳಸ್ತೀರಿ ಅದನ್ನೆಲ್ಲ ಸ್ವಲ್ಪ ವಿವರಿಸಿ
ಅ ಫೇೇಶಿಯಲ್ ಕಿಟ್ ಇರುತ್ತೆ ಮ್ಯಾಮ್ ಫೈ್ ಫೈವ್ ಸ್ಟೆಪ್ ಇರುತಾವ ಮ್ಯಾಮ್ ಮಸಾಜ್ ಕೊಡಬೇಕು ಮ್ಯಾಮ್ ಮಸಾಜ್ ಮಾಡಿದ್ರೆ ಗ್ಲೋ ಬರುತ್ತೆ ಮ್ ಅವ ಅದ್ರಲ್ಲಿ ಕ್ಯೂರ್ ಮಿಕ್ಯರ್ ಎಲ್ಲ ಇರುತ್ತೆ ಮ್ಯಾಮ್ ಮತ್ತೆ ಹೆಡ್ ಮಸಾಜ್ ಬಾಡಿ ಮಸಾಜ್ ಹ ಮ್ಯಾಮ್
ಬೆನಿಫಿಟ್ ಎಷ್ಟು ತಗೊಂತ ಇ ಇಷ್ಟೆಲ್ಲ ಮಾಡ್ಸಕ ಎಷ್ಟ್ ಅಮೌಂಟ್ ಆಗುತ್ತೆ
ಆಗುತ್ತೆ ಮ್ಯಾಮ್ ನಾವ್ ಏನಿಲ್ಲ ಅಂದ್ರೆ ಒ್ ತಿಂಗ್ಗಳು ಮೇಕಪ್ ಬಂದ್ರಂತೂ ಮೇಕಪ್ ಅಲ್ಲಿ ಒಂದು್ ಹತ್ತ ಇಪ್ಪತ್ತು ಸಾವಿರ ದುಡಿತೀವಿ ಮ್ಯಾಮ್ ನಾವು
ಹೌದಾ ಒಂದ್ ತಿಂಗಗಳು ಒಂದ್ ಮತ್ಗೆ
ಹ ಮ್ಯಾಮ್ ಮಕಪ್ ಇದು ಮದ್ವಿ ಸೀಸನ್ ಬಂತು ಅಂದ್ರೆ ಅದ್ರಲ್ಲಿ ದುಡಿಬೋದು ಮ್ಯಾಮ್ ನ ನವು
ಹೌದಾ ಹಂಗಂದ್ರೆ ಈಗಷ್ಟೆ ಪ್ಪೈ ಇದು ಹೇಳಿದ್ರಿ ನೀವು ಏನು ಮಸಾಜ್ ಹೇಳಿದ್ರಿ ಸ್ಟೆಪ್ಪೈ ಅ ಯಾವ್ಯಷ್ಟಪ್ಪು ಹೆಂಗ ಅಂತ ಸ್ವಲ್ಪ ವಿವಸಲ್ಲ
ಅದು ಮಾಡ್ಬೇಕು ಮ್ಯಾಮ್ ಮಸೇಜ್ ಮಾಡಿದ್ರೆ ಸ್ಟೆಪ್ ಎಲ್ಲಾ ಬರುತ್ತೆ ಮ್ಯ್ ಅದು ಆ ಅವ್ರ ಮೈಂಡ್ ಫ್ರೆಶ್ ಆಗ್ಬೇಕು ಮ್ಯಾಮ್ ಹಾಲ್ ಹಚ್ಬೇಕು ಮ್ಯಾಮ್ ಅವ್ರ ಮೈಂಡ್ ಸ್ಫ್ರೆಶ್ ಆಗ್ಬೇಕಕ್ ಮ್ಯಾಮ್ ಅವ್ರ ಬ್ಲಡ್ ಆಲ್ಮೋಸ್ಟ್ ಮಸಾಜ್ ಮಾಡೋದರಿಂದ ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ ಮ್ಯಾಮ್ ರಿಲ್ಯಾಕ್ಸ್ ಆಗುತ್ತೆ ಏನಾದ್ರೂ ಟ್ರಸ್ಟ್ ಇದ್ರೆ ಅವ್ರಿಗೆ ರಿಲೀಫ್ ಆಗುತ್ತೆ ರಿಲ್ಯಾಕ್ಸ್ ಆಗುತ್ತೆ ಅದೆಲ್ಲ ಇರುತ್ತೆ ಮ್ಯಾಮ್ ಅವ್ರ ಮೈಂಡ್ ಫ್ರೆಶ್ ಆಗುತ್ತೆ ಮ್ಯಾಮ್
ಹೌದಾ ಮತ್ತೆ ಇದು ಹೇಳಿದ್ರಿ ನೀವೇನು ವಾಕ್ಸ್ ಅಂತ ಹೇಳಿದ್ರಿ ವ್ಯಾಕ್ಸು ವ್ಯಾಕ್ಸ್ಗೆ ಎಷ್ಟು ಅಮೌಂಟ್ ತಗೊಂತೀರ ವ್ಯಾಕ್ಸ್ ಹಚ್ಚೋದು್ ಹೆಂಗೆ ಅದನ್ನಲ್ಲ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ
ವ್ಯಾಕ್ಸ್ ಮ್ಯಾಮ ಹ ಮಾಡ್ತೀವಿ ಮ್ಯಾಮ್ ಹ ಹ್ಯಾಂಡ್ ವ್ಯಾಕ್ಸ್ ಮಾಡ್ತೀವಿ ಹಾ ಏರ್ ರಿಮೂವ್ ಮಾಡಕ್ ಮ್ಯಾಮ್ ಅಪೋಸಿಟ್ ಡೈರೆಕ್ಷನ್ಂದ ಹೇರ್ ರಿಮೂವ್ ಮಾಡಕ್ ಮ್ಯಾಮ್ ಪೌಡರ್ ರಾಚಿ ಆಮೇಲೆ ವ್ಯಾಕ್ ಿ ಅಪೋಸಿಟ್ ಡೈರೆಕ್ಷನ್ಂದ ಹೇರ್ ರಿಮೋವ್ ಮಾಡ್ತೀವಿ ನಾನು
ಹೌದಾ ಈ ವ್ಯಾಕ್ಸಿನ್ಲ್ಲಿ ಇಷ್ಟ ಎಷ್ಟು ತರ ಇದೆ ವ್ಯಾಕ್ಸಿನ್ ಅಂತ ಹೇಳಿದ್ರಿ ಯಾವ ವ್ಯಾಕ್
ಅನಿವ್ಯಾಕ್ಸ್ ಅ ಅಂದ್ರೆ ಅವ್ರು ಸ್ಕಿನ್ ಮೇಲೆ ಡಿಪೆಂಡ್ ಆಗುತ್ತೆ ಮ್ಯಾಮ್ ಅದು ಸೆನ್ಸಿಟಿವ್ ಒಬೊಬ್ರು ಇದು ಹಚ್ಕೊಂಡ್ ಬಂದ್ರೆ ಇತರ ಬಾಡಿ ಬಾಡಿಲಿ ಆಿಲ್ ಹ ಬಾಡಿ ಮೋಷನ್ ಹೆಚ್ಕೊಂಡ್ಿರ್ತಾರೆ ಮ್ಯಾಮ್ ಅದ್ರಲ್ಲಿಂದ ಅವ್ರ ಕೇೇಳಬೇಕು ನೀವು ಬೆಳಿಗ್ಗೆ ಏನ್ ಹಚ್ಕೊಂಡಿದೀರ ಏನಿಲ್ಲ ಅಂತ ಕಸ್ಟಮರ್ ನ ಎಲ್ಲಾ ಆ ಕಸ್ಟಮರ್ನ್ನು ಹ್ಯಾಂಡಲ್ ಮಾಡಕ್ ಮ್ಯಾಮ್ ಅಲ್ಲಿ ಹೂ ಮತ್ತೆ ಹೇರ್ ಸ್ಪಾ ಏರ್ ಸ್ಪಾ ಇರುತ್ತೆ ಹ ಮ್ಯಾಮ್ ಮತ್ತೆ
ಹ
ಬಾಡಿ ಮಸಾಜ್ ಹೆಡ್ ಮಸಾಜ್
ಹೂ
ಎಲ್ಲ ಮಾಡ್ಬೋದು ಮ್ಯಾಮ್ ನಾವು ಮೇಕಪ್ ಅಲ್ಲಿ ಜಾಸ್ತಿ ಅಮೌಂಟ್ ಬರುತ್ತೆ ಮ್ಯಾಮ್
ಹೌದ ಯಾವ ತರ ಮೇಕಪ್ ಮಾಡ್ತರಿ ಒಬ್ರಿಗೆ
ನಾರ್ಮಲ್ ಮೇಕಪ್ ಮತ್ತೆ ಎಲ್ಲ ಇರುತ್ತ ಮ್ಯಾಮ್ ಅದರಲ್ಲಿ ರಿಸೆಪ್ಷನ್ಗೆ ಯಾವತರ ಮೇಕಪ್ ಮಾಡೋದು ಇವಾಗ ಚಿಕ್ಕ ಚಿಕ್ಕ ರಿಸೆಪ್ಷನ್ ಇರ್ತೈತೆ ಅಲ್ಲಿ ನಾರ್ಮಲ್ ಮೇಕಪ್ ಮಾಡೋದು ಹ ವಾಟರ್ ಪ್ರೂಫ್ ಮೇಕಪ್ ಮಾಡೋದು ಅವೆಲ್ಲ ಇರುತ್ತೆ ಮ್ಯಾಮ್ ಅವೆಲ್ಲ ಮಾಡ್ಬೋದು ಮ್ಯಾಮ್ ನಾವು
ಮತ್ತೆ ಅದನ್ನ ಎಕ್ಸ್ಪೀರಿಯೆಂಟ್ ಮಾಡ್ಯಲ್ಲ ಸ್ವಲ್ಪ ಮೇಕಪ್ ಬಗ್ಗೆ ಈಗ ಇದು ಹಿಂಗ ನಾರ್ಮಲ್ ಮೇಕಕ್ ಮೇಕಪ್ ಈಗ ಫಸ್ಟ್ಗೆ ನಾರ್ಮಲ್ ಮೇಕಪ್ ಮ ಮುಕ್ಕ ವಾಶ್ ಮಾಡಿ ಹಿಗೆಲ್ಲಾ ಐಟಮ್ಸ್ ಇರ್ತವೆಲ್ಲ ಅವನ್ನಲ್ಲ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ ಹೇಳ್ಬೋುದಲ್ಲ ನಾ ತಿಳ್ಕೊಂತೀವಿ ಅದ್ರ ಬಗ್ಗೆ
ಓಕೆ ಮ್ಯಾಮ್ ಹೇಳ್ತಿೀ ಮ್ಯಾಮ್ ಫಸ್ಟ್ ಅವರು ಮಕ್ಕ ಶುದ್ದೀಕರಣ ಮಾಡ್ಬೇಕು ಮ್ಯಾಮ್ ನಾವು ಕ್ಲೀನ್ ಮಾಡ ಬು ಕ್ಜಿಂಗ್ಿಂದ ಹ ಕ್ಲೀನ್ ಮಾಡಿ ಎಲ್ಲ ಕ್ಲೀನ್ ಮಾಡಿ ಆದ್ಮೇಲೆ ಅವರು ಡೈಲಿ ಯಾವ್ ತರ ಟ್ರೀಕ್ ಮಾಡ್ತಾರೆ ಸನ್ಸ್ಕ್ರೀನ್ ಮಾೋಯ್ಚುರೈಜರ್ ಹಚ್ಬೇಕ ಆಮೇಲೆ ನಾವು ಮೇಕಪ್ ಮಾಡಕ್ ಸ್ಟಾರ್ಟ್ ಮಾಡ್ಬೇಕು ಮ್ಯಾಮ್ ಪಫಸ್ಟು ಪೌಂಡೇಶನ್ ಮಸ್ಕಾರಾರಾ ಲಿಫ್ಟಿಕ್ ಮತ್ತೆ
ಫಸ್ಟ್ ಯಾವ್ದ್ ಅಪ್ಲೈ ಮಾಡ್ತೀರಿ ಮುಖಕ್ಕೆ
ಐದೆಲ್ಲಾ ಆದ್ಮೇಲೆ ಫೌಂಡೇಶನ್ ಹಾಕ್ಬೇಕ್ ಮ್ಯಾಮ್ ಪಫಸ್ಟ್ ಹೈಸ್ ಮೇಕಪ್ ಮಾಡ್ಬೇಕು ಮ್ಯಾಮ್ ಏನಾದ್ರು ಪ್ರಾಬ್ಲಮ್ ಆದ್ರೆ ಏನ ಏನೋ ಅನ್ಸಲ್ಲ ಮ್ಯಾಮ್ ಫಸ್ಟ್ ಐಸ್ ಮೇಕಪ್ ಮಾಡಿ ಆಮೇಲೆ ಫೇಸಲ್ಲಿ ಅಪ್ಲೈ ಮಾಡ್ಬೇಕು ಮ್ಯಾಮ್ ಫೌಂಡೇಶನ್
ಈಗ ಡೈರೆಕ್ಟ್ ಫೇಶ ಫೇಶಲ್ಲೇ ಅಪ್ಲೈ ಮಾಡಿದ್ರ ಅಂದ್ರೆ ಏನು ಇದಾಗುತ್ತೆ
ಏನಾಗುತ್ತೆ ಅಂದ್ರೆ ಇವಾಗ ಐಸೆಲ್ ಡೈರೆಕ್ಟ್ ಫೇೇಶಿಯಲ್ ಮೇಕಪ್ ಮಾಡಿದ್ರೆ ಐಸು ಒಂದ್ ವೇಳೆ ಮಿಸ್ಟೇಕ್ ಆಯ್ತು ಅದು ಅಲ್ಸಕ್ ಆಗಲ್ಲ ಅದು ಇದು ಮಾಡಕ ಆಾಗಲ್ಲ ಫಸ್ಟು ನಾವು ಮಾಡೋದು ಐಸಿಗೆ ಐಸಿಗೆ ಮಾಡ್ತೀವಿ ಮ್ಯಾಮ್ ಆಮೇಲೆ ಫೇಸಿಗೆ ಮಾಡ್ತೀವಿ ಒಂದ್ ವೇಳೆ ಐಸಿಂಗ್ ಮಾಡಿದ್ರೆ ಫಸ್ಟ್ ಫೇಸ್ ಗೆ ಮಾಡಿದ್ರೆ ಅ ರಿಮೂವು ಮಾಡಕಲ್ಲ ಆಗಲ್ಲ ಮಾಮ್ ಅದು ಮೇಕಪ್ನ
ಹೂ
ಫಸ್ಟ್ ಐಸ್ ಮೇಲೆ ಮಾಡಿ ಆಮೇಲೆ ಫೇಸ್ ಸ್ಮೆಲ್ ಅಪ್ಲೈ ಮಾಡ್ತೀವಿ ಮ್ಯಾಮ್ ನಾವು
ಹೌದಾ ಈಗ ನಮ್ಗೆ ಮೇಕಪ್ೇ ಇಷ್ಟ ಇಲ್ಲ ಈಗ ಎಲ್ಲ ಆದ್ಮೇಲೆ ಈ ಮೇಕಪ್ ಇಕ್ತಿಲ್ಲ ಅಂತ ಅಂದ್ರೆ ರಿಮೋ ತಕ್ಷಣ ಮಾಡ್ತರ ನ ಅದಕ್ಕ ರಿಮೋವ್ ಮಾಡಕ್ ಏನಾದ್ರು ಅಪ್ಲೈ ಮಾಡ್ತರ ಹಿಂಗ ಈಗೀಗ ನಾರ್ಮಲ್ ಫೇಶಿಯಲ್ ನೀವು ನಾರ್ಮಲ್ ಮೇಕಪ್ ಕ ಹೇಳಿದ್ರಿ ನೀವ ಹೌದಲ್ಲಾ ಈಗ ಐ ಮೇಕಪ್ ಬಂತ ಅಂದ್ರೆ ಅದನ್ನ ಹೆಂಗ್ ಮಾಡ್ತರಿ
ಅದನ್ನು ನೀವು ಇಷ್ಟಪಟ್ಟರೆ ನಿಮಗೆ ನಾವವು ಅಂದ್ರೆ ತೋರಿಸತಿವಿ ಮ್ಯಾಮ್ ನಿಮ್ಗೆ ಯಾವ ಮೇಕಪ್ ಇಷ್ಟ ಆಗುತ್ತೆ ಯಾವ ಮೇಕಪ್ ಮಾಡಿ ನೀವ್ ಹೇಳಿದ ಲೆ ನಾವವು ಆ ಡಿಪೆಂಡ್ ಮೇಲೆ ಮೇಕಪ್ ಮಾಡ್ತೀವಿ ಇವಾಗ ನಾವೇ ಮೇಕಪ್ ಮಾಡಿ ನಮಗೆ ಅಮೌಂಟ್ ವೇಸ್ಟ್ ಆಗುತ್ತೆ ಮ್ಯಾಮ್ ನಿಮಗ ಇಷ್ಟ ಆಗಿಲ್ಲ ಅಂದ್ರೆ ನಾವು ಮಾಡಿದ್ದು ವ್ಯರ್ಥ ಆಗುತ್ತೆಲ್ಲ ಅದಕ್ಕೆ ನಿಮಗೆ ತೋರ್ಸ್ತೀವಿ ಫಸ್ಟ್ ತೋಸಿ ನಿಮ್ಗೆ ಈ ತರ ಮೇಕಪ್ ಬೇಕಾ ಈ ತರ ಮೇಕಪ್
ನೀವು ಹಂಗಂದ್ರೆ ನಾವ್ ಬಂದ ತಕ್ಷಣ ನಮ್ನೆ ಕೇಳ ಕಸ್ಟಮರ್ನ ಕೇಳಿ ಮಾಡ್ತೀರಿ ನೀವು ಈಗ ಒಬ್ರು ನೋಡಿದ ತಕ್ಷಣೆ ಈಗ ಹೆಂಗತ್ತ ಬ್ಯೂಟಿಫಾರ್ರ್ ಅಲ್ಲಲ್ಲಿ ಈಗ ಒಬ್ಬರು ನೋಡಿದ ತಕ್ಷಣ ಇವ್ರಿಗೆ ಈ ಮೇಕಪ್ ಅಂದ್ರೆ ಇಷ್ಟ ಇವ್ರು ಇಷ್ಟೇ ಚೆನ್ನಾಗಿ ಕಾಣತಾರ ನೋಡು ಅಂತಂದ್ರೆ ಹಂಗ ಗೆಸ್ಟ್ ಮಾಡಕ್ ಆಗಲ್ಲ
ಮ್ಯಾಮ್ ಇಲ್ಲಿ ನೋಡ್ರರಿ ಮ್ಯಾಮ್ ನಿಮಗೆ ಯಾವ್ಥರ ಮೆ ಬೇಕು ಆತರ ಮಾಡಿ ಅಂದ್ರೆ ನಾವ್ ಮಾಡ್ತೀವಿ ನಮ್ನೆ ನೀ ನೀವ್ ಇಷ್ಟ ಬಂದಂಗ ಮಾಡ್ರಿ ಅಂದ್ರೆ ನಿಮಗ್ ಅದು ಇಷ್ಟ ಆಗ್ಬೇಕಲ್ಲ ಅದಕ್ಕೆ ನಿಮ್ ಡಿಪೆಂಡ್ ಏನಂತ ನಾವ್ ಕೇಳಿ ಆಮೇಲೆ
ಕೋರ್ಸ್ ಮಾಡಿದ್ರಿ ನಾಲ್ಕು ತಿಂಗಳು ಅಂತ ಹೇಳಿದ್ರೆ ಕರೆಕ್ಟ್ ಈಗ ನಮಗೆ ಮೇಕಪ್ ಬೇಕ ಅಂತ ಅಂದ್ರೆಮಗ್ ಹಿಂಗ ಪರಿಚಯರ ಇರ್ತಾರೆ ಅಲ್ಲೆಲ್ಲೋ ಎರಡ್ ಮೂರ್ ಸರ ನಾವು ಮೇಕಪ್ ಮಾಡ್ಸ್ಕೊಂತಿರ್ತೀವ ಮಾಡ್ಸ್ಕೊಂಡನ್ ಬೇರ ನಮ ನಿನಗ್ ಈ ಮೇಕಪ್ ಇಷ್ಟ ನೋಡು ಈ ಮೇಕಪ್ ಪ್ಪದ್ರ ನಿ ಗ್ಲೋ ಇರುತ್ತೆ ಹಂಗ ಎಷ್ಟು ಚೆನ್ನಾಗ್ ಕಾಣ್ತೈದೆ ಲುಕ್ ಕಾಣ್ತತಿ ಅಂತ ಹೇಳಿ ಹ ಹೇಳಿರ್ತಾರ ನಮಗ್ ಇನ್ನೊಂದ ಇನ್ನೊಂದು ಪಾರ್ಲರ್ ಹೋದಕರ ನಮ್ಗೆ ಅದೇ ಮೇಕಪ್ ಸಿಕ್ ರಲ್ಲ ಅವಾಗ ಅವರುೊಂದು ಸಜೆಷನ್ ಕೊಡ್ತಾರೆ ಅವಾಗ ನಾವೇನನ್ಕಂತೀವಿ ಗೊತ್ತಾ ಅಲ್ಲಿ ಲಿಂಗ್ ಆಯ್ತು ಇಂಗ್ ಲಿಂಗ್ ಆಯ್ತು ಅಂದ ಇವ್ರಿಗೆ ನಮ್ಮ ಮುಖ ನೋಡಿಂಗ ಕರೆಕ್ಟ್ ಹಿಂಗ ಇವ್ರ ಬೇಸಿಗೆ ಈ ಮಟಪ್ ಚೆನ್ನಾಗಿ ಇದನ್ನೇ ಮಾಡ್ಬೇಕಕ್ ಹಂಗಂದ್ರ ಚೆನ್ನಾಗಿ ಕಾಣ್ತಾರ ಅನ್ನಷ್ಟು ಇಲ್ಲಲ್ಲ ಹಗೆ ಹೇಳ ತರಲ್ಲವು
ಹಂಗೆ ಹೇಳ್ಬೋದು ಮ್ಯಾಮ್ ಅದು ನಿಮಗ್ ಇಷ್ಟ ಆಗಿರ್ಬೇಕಲ್ಲ ಮ್ಯಾಮ್ ಅದ ನಾವು ನಾವ್ ಇಷ್ಟಪಟ್ಟ ಗೆ ನಿಮ ಮಾಡಿದ್ರೆ ಅದು ನಿಮಗ್ ಇಷ್ಟ ಆದ್ರೆ ಓಕೆ ಬೆಟರ್ ಏನು ಅನ್ಸಲ್ಲ ಒಂದ ಹೇಳೆ ನೀವ್ ಇಷ್ಟ ಪಟ್ಟದ್ ನಾವ್ ಮಾಡಿದ್ರೆ ನೀವ್ ಇಷ್ಟಪಟ್ಟಂಗೆ ನಾವ್ ಮಾಡಿವವಂತ ನಮ್ಮ ಮನಸ್ಸಿ ತೃಪ್ತಿ ಇರುತ್ತೆ ಮ್ಯಾಮ್ ಇವಾಗ ನಾವ ಇಷ್ಟ ಪಟ್ಟಾಗ ನಿಮ ಮಾಡಿದ್ರೆ ನಿಮಗ್ ಅದು ಇಷ್ಟ ಆಗ್ಲಿಲ್ಲ ಅಂದ್ರೆ ಅದು ಬಟ್ ನಾಟ್ ಓಕೆ ಅದು
ರ ಕಷ್ಟ ಬರ್ತಾರಲ್ಲ ಅವ್ರರಿಗೆಲ್ಲ ಗೊತ್ತಾಗಿಬಿಡ್ತರ ಅದೇ ಇದಕ್ಕ ಹೋಗಿರ್ತಾರ ಪಾರ್ಲರ್ಗೆ ಹೋಗಿರ್ತಾರಲ್ಲ ಇ ಇದನ್ನೇ ಮಾಡ್ತಿರ್ತಾರ ಅಂತ ಅವ್ರಿಗೆಲ್ಲಾ ಗೊತ್ತಿರ್ತದದೆಲ್ಲ ಹಂಗ ನಿಮ್ಗೆ ಯಾರಾದ್ರು ಬಂದ್ ಹಂಗ ಮಾಡ್ ಕೊಂಡ ಹಕರ ಅಂತ ಕೇಳಿದ್ವಿ
ಹ ಮಾಮ್ ಮಾಡ್ಸ್ಕೊಂಡ್ ಹೋಗ್ತಾರೆ ನಾವು ಮಾಡ್ ಬರ್ತೀವಿ ಅವ್ರಿಗ ಇಷ್ಟ ಆದ ಆದ್ರೆ ನಾವಂತೂ ಅವನ್ನ ಕೇಳೇ ಮಾಡೋದು ಮ್ಯಾಮ್ ಅವ್ರಿಗೆ ಏನ್ ಇಷ್ಟ ಆಗುತ್ತೆ ಅದನ್ನೇ ಮಾಡೋದು ನಾವ ಇದು ಇಷ್ಟ ಆಗುತ್ತೆ ಅಂತ ಬಟ್ ಅವ್ರಿಗೆ ಕೇಳ್ತೀವಿ ಆ ನಾವ್ಂದ್ರೆ ನಮಗ್ ಇಷ್ಟ ಪಟ್ಟದ್ರು ನಮ್ಮವ್ರು ಅವಿಗೆ ಮಾತ್ರ ಮಾಡದ್ ಮ್ಯಾಮ್ ನಾವ್ ಅಂದ್ರೆ ಅವ್ರು ನಮಗೆ ಬೇಕದವರು ಆಗಿರ್ಬೋದು ಅವ್ರಾಗ ಅಷ್ಟೇ ನಾವ್ ಮಾಡೋದು ಬೇರೆಯವ್ರಾದ್ರೆ ಅವ್ರಗ್ ಇಷ್ಟಪಟ್ಟಂಗೆ ನಾವ್ ಮಾಡೋದು ಪಫಸ್ಟ್ ನಮ್ಮ ನ ಅವಿ ನಾ ಮಾಡುತ್ತೀವಿ ಮ್ಯಾಮ್ ಅದು ಮೇಕಪ್ ಅವ್ರಗ ಇಷ್ಟ ಆದ್ರೆ ಅದನ್ನೇ ಬೇರೆ ಯಾರ್ಯಾರಿಗಾದ್ರರು ಮಾಡ್ತೀವ
ಹೌದಾ ಹ್ಮ ಮತ್ತೆ ಆಮೇಲೆ ಇನ್ನೇನು ಮಾಡ್ತೀರಿ
ಆಮೇಲೆ ಮಸಾಜ್ ಮಾಡ್ತೀವಿ ಮ್ಯಾಮ್ ಬಾಡಿ ಮಸಾಜ್ ಮಾಡ್ತೀವಿ ಹಾ ಮಾಮ್ ಮತ್ತೆ ಹೇರ್ ಸ್ಪಾ ಮಾಡ್ತೀವಿ ಬಡಿ ಮಸಾಜಗೆ
ಥಾಂಕ್ ಯು
ಅ ಹ ಮಾಡ ನಿ ಆ